ಒಳಕ್ ತಸ
ಅಭ್ಯಾಸ ಮಾಡಕ್ ಹತನಿ
ಏನು ಮಾಡಗ ತ ಅಭ್ಯಾಸ
ಹಾ
ಮಾಡನ ತ ಅಭ್ಯಾಸ
ಅದೇ ಪರೀಕ್ಷೆ ಇದೆಲ್ಲ ಅಳೆ
ಅಂದ್ರೆ ನೀನು ಉದ್ಧಾರ ಆಗ್ತತಿ ಅಂದಂಗ ಐತಪ್ಪ
ಮತ್ತ ನ್ ನಿಮತರಾನ ನೀವೆಲ್ಲಾ ಓದ್ ಮುಗಿಸಬಿಟ್ಟಿರ್ತೀರ ಅವವಾಗ್ಲೇ
ಅಣ ನಾ ಎಷ್ಟು ಓದ್ಿರ್ತೀನಿ ಅಷ್ಟ ಓದಿನ ಅಂತೇನಿ ಇಲ್ಲಾಂದ್ರೆ ಇಲ್ಲ ಅಂತೇನೆಿ
ಇವಾಗ ಎಷ್ಟು ಮುಗಿಸಿದ್ಯಾಾ
ಈಗ ಪಿ ತೊಂದರೆ ಎನ್ ಪಿ ತೊಂದರೆ ಅವ ಡೆಫಿನೇಷನ್ ಓದಕೊಂಡಿದ್ದೀನಿ ಆ ಮ ಮತ್ತ ಅದ್ ಯಾವ್ದ್ದ ಕ್ವಿಕ್ ಶಾಟ್ ಇನ್ನೊಂದ ಯಾವ್ದದ್ ಸೆಲೆಕ್ಷನ್ ಆ್ಟಟ್ ಎರಡು ಓದಿದ್ದೀಿನಿ ಮೊದ್ಲ ಚಾಪ್ಟರ್ ಅದು ಅದು್ ಮೊದ್ಲೆ ಘಟಕ ನಾಳೆ ನೋಡಿದ್ರೆ ಐತ ಅದ್ ಬಿಟ್ಟಿದ್ದೀನಿ ಇವತ್ತೆಲ್ಲ ಮುಗಿಸ ಬಿಿಡ್ತಾನೆ ಮತ್ತ ಯಾವ್ದದ್ದ ಹಾ ಏಕ್್ವಿನ್ಸ್ಮ್ ನೋಡ್ಕೊಂಡ್ಯಾ ಮೊದ್ಲೇ ಗಟಕ
ಪ ಅದೇನ ಅಂದಲ್ಲ ಏನದು
ಪಿ ಎನ್ ಪಿ
ಪಿ ಎನ್ ಪಿ ಅಷ್ಟೇ ಅದು ಎನ್ ಪಿ ಆಡೋದೆಲ್ಲ ಬೇಕಾಗಿಲ್ಲ
ಆ
ಆಮೇಲೆ ಇನ್ನ ಮುಂದೆ ಏನೋ ಬರತ್ತಲ್ಲ ಅದು ಎನ್ ಪಿ ಆರ್ಡ್ ಎನ್ ಪಿ ಕಂಪ್ಲೀಟ್ ಅಂತ
ಎನ್ ಪಿ ಕಂಪ್ಲೀಟಾ ಇವತ್ತೇ ಕೇಳ್ತಾ ಇದದಾನಾ ಇದು ಯಾವ್ದ ನಾನ್ ಬರೀ ಯಾವ್ದದು ಕ್ಲಾಸ್ ಪಿ ಪ್ರಾಬ್ಲಮ್ ನಂ್ ಗೊತ್ತಿಲ್ಲಾ ಅದೇ ಎನ್ ಪ ಕಂಪ್ೀಟ್ ಪ್ರಾಬ್ಲಮ ಅಂದ್ರೆ ಅೇ ಇಲ್ಲ ಎನ್ ಪಿ ಪ್ರಾಬ್ಲಮ್
ಹ್ಮ್ ಹ್ಮ್
ಹಾ ಎರಡು ಒಂದೇತಾನ ಎನ್ ಪಿ ಮತ್ತ ಎನ್ ಪಿ ಕಂಪ್ಲೀಟ್ ಎರಡು ಒಂದೇತ್ತ
ಇಲ್ಲ ನಾಲ್ಕು ಇದೈತೆ ಅದ್ರಲ್ಲಿ ಬಿಡುಗಣೆ
ವಿಂಗಡಣೆ ನಾಲ್ಕು ವಿಧಗಳು ಅದಾವ
ಹ್ಮ್
ಹಾ ನೋಡದ ಹೇಳ ಒಂದ್ ಚಲೋ ಮಾಡಿದೆೆ ನೋಡಲಿ ನಾ ಬರೇ ಆದ ಇದ್ರಾಗ ಯಾಪ್ನ್ಯಕ ಹೈಕೇಶ ಅದು ಬರ ಎರಡೆ ತೋರಿಸಸ್ತೆ ಎರಡೆ ಹದಕತ್ತಿದ್ದೆ ಪಿ ತೊಂದ್ರರೆ ಎನ್ ಪಿ ತೊಂದರೆ ಆತ್ತ ಉಳಿತಿದೆ ಎಲ್ಲ ನೋಡ್ಕೋಬೇಕ ಇವಿ
ಇಲ್ಲ ಜಾಸ್ತಿ ಅದೇ ಕೇಳೋದ ಅವ ಎರಡ್ರಲ್ಲೇ ಕೇಳುವರು ಜಾಸ್ತಿ
ಹ್ಮ್ ಅದೊಂದು ನೋಡ್ಕೊಂಡು ಎನ್ಕನ್ಸ್ ಅತ್ ನೋಡ್ಕೊಂಡಿದ್ದಾನ ಅದ ಇದು ನಾಲ್ಕ್ ರಾಣಿಗಳ ಸರಳ ಇತ್ತಲ್ಲಾ
ಹ್ಮ್ ಅದು ಎಂಟ್ದ ನೋಡ್ಕೋಬೇಕಾ
ಏ್ ಎಂತದ್ದ್ ಕೊಡಲ್ಲ ಯಾಕ ಹೇಳ
ಎಂತಕ್ಕೆ
ಯ ಎಂಟ ರಾಣಿಗಳ ಕೇಳ್ತಾ ಇದೆಯಲ್ಲ
ಹಾ ಎಂಟ್ರಾಣಿಗಲ್ದು
ಹ ಅದ ಕೇಳಲ್ಲ ಯಾಕಂದ್ರೆ ಬಹಳ ದೊಡ್ಡದಾಗುತ್ತೆ ಆ ಉತ್ತರ
ಉತ್ತರ ದೊಡ್ಡ್ದಾಗಲ್ಲ ಏನೋ ಹಿಂಗೆ ಎಂಟು ಇಂಟು ಎ ಎಂಟು ಇದು ಒಂದು ಈ ತರ ಚದುರಂಗ ತರ ಹಾಕ್ಬಿಟ್ಟು
ಹ
ಅದ್ರಲ್ಲಿ ಜಸ್ಟ್ ಅದು ರಾಣಿನ್ ಕೂರ್ಸ್ಕೊಂಡ್ ಹೋಗ್ಬೇಕು
ಹ ಹ ಅದೇ ದೊಡ್ಡದಾಗತ್ತದ ಉತ್ತರ ಬಾಳ
ಹೌದಾ
ಹ್ಮ್ ಆದ್ರೂ ಮಾಡ್ತ ಹ ಮಾಡಣ ಏನ್ ಬ್ಯಾಡನಲ್ಲ ಆದ್ರೆ ಈಗ ಸಮಯ ಇಲ್ಲ ಅಷ್ಟ ಮಾಡಕ
ಅದು ಮಾಡಕ್ ಏನಿಲ್ಲ ಜಸ್ಟ್ ಬಿಡಸ್ಬೇಕ ಅದಷ್ಟೇ ಎಂಟು ಇಂಟು ಪೆಂಟಿಂಗ್ ಇದ ಹಾಕೊಂಡು
ಹಾ
ಅದು ಎಲ್ಲೆಲ್ಲಿ ಕುರ್ಸ್ಬೋಕೋ ಅಲ್ಲೆಲ್ಲಿ ತರ್ಸ್ಬೇಕಷ್ಟೆ ಮುಗಿಸಿದ್ಯಾ
ಸ್ವಲ್ಪ ಬೇರೆ ಕಡೆ ಬಾ
ವಾಯ್ಸುರೇಜ ಆಗ್ತೈತ
ಇಲ್ಲ ಬರ್ತಾ ಇದೆ ಹ್ಮ್ ಎಲ್ಲಿದ್ದ ಈಗ ಅದನ್ನ ನೋಡ್ಕೊಂಡೆ ಈ ಡಿಜಿಕ್ಸ್ತ್ರ ಮತ್ತ ಅದ್ ಯಾವ್ದದ ಎಂಎಸ್ ಟಿಪ್ರಿನ್ಸ ಪುರಸ್ಕ ಅವೆಲ್ಲ ನೋಡ್ಕೋಬೋುದೀಗ
ಹ್ಮ್ ಹ್ಮ್
ಅವೇನ್ ಸರಳ ಇದು ಆದ್ರೆ ಏನ್ ಗೊತ್ತಾ ಅವು ಹಂತ ಹಂತವಾಗಿ ಬರಿಬೇಕಲ್ಲ.
ಹ್ಮೂ
ಅದೇ ಸ್ವಲ್ಪ ಕಷ್ಟ ಹು ಮರಾಯ ಇವ್ ಹಂಗೆ ಓತ್ತಿ ಇ ಬರದ್ರೆ ಇದು ಮಾಡಲ್ಲ. ಏನೇನ್ ಬರಿಬೇಕ್ ಎಲ್ಲದಕ್ಕೂ ಇದಂದು ನೆನ್ಪಿಟ್ಕೋಗ್ಬೇಕ್ ನೋಡ ಲೇ ನಾ ಪೇಪರ್ ತೋಣನೇ ನೆನ್ಪರ್ತೇನಿ ಪರೀಕ್ಷೆ ಹೋದ್ಮೇಲೆ ಎಲ್ಲೋದಕ್ಕೂ ಡೆಫಿನೇಶನ್ ಬರೀಬೇಕು. ಅವ್ರ ಕೇಳಿ ಹ್ಮ್ ಅದು ಕೇಳಿ ಬಿಟ್ಟ್ ಇಲ್ಲ ಅವ್ರ್ ಈಗ ಏನ್ ಗೊತ್ತಾ ಈಗ ಪ್ರಿನ್ಸ್ ಆಲಗೊರಿತಮ್ ಮ್ಯೂಸ್ ಅಯೊ ಉಪಯೋಗಿಸಿ ಅದನ್ನ ಉತ್ತರ ಬರೀರಿ ಅಂತಾರೆ.
ಹ್ಮ್
ನಾ ಬರೀ ಉತ್ತರ ಬರದ್ ಬಂದ್ರೆ ಉಪಯೋಗಿ ಇಲ್ಲ ಅದ ಸುಮ್ಮ ಮತ್ತ ಅಲ್ಲಿ ಇಲ್ಲಿ ಇದು ಅಂಕಗಳನ್ನ ತೆಗೀತಾರೆ.
ಹ್ಮ್
ಅಂದ್ರೆ ಈಗ ಹೆಂಗಿದ್ರು ಸಮಯ ಇದ್ದೇ ಇರ್ತ್ತ ನಾವು ಸ್ವಲ್ಪ ಈ ಕಡೆ ನಮ್ಮ ಸುರಕ್ಷೆ ನೋಡ್ಕೊಳಕೆ ಏನಂತಾರೆ ಮೊದ್ಲು ಇದು ಏನಂತಾರ ಅದ್ರದ್ ಡೆಫಿನೇಷನ್ ಬರ್ದಿವಿ ಪ್ರಿಮ್ಸ್ ಕೇಳಾರ ಪ್ರಿನ್ಸ್ ಡೆಫಿನೇಷನ್ ಬರದು
ಹಾ
ಅ ಆದ್ರ ಅರ್ಥ ಬರ್ದು ಮತ್ತೆ ಅದು ಇದು ಕೊಟ್ಟಿರ್ತಾರಲ್ಲ ಪ್ರಶ್ನೆ ಅದನ ಉತ್ತರಕ್ ಬರ್ದು ಅದ್ರದ್ದು ಅದು ಎಷ್ಟು ಸಮಯ ತಗೊಳ್ಳುತ್ತೆ ಮತ್ತೆ ಎಷ್ಟು ಜಾಗ ತಗೊಳುತ್ತೆ ಇದು ಗಣಕ ಯಂತ್ರದಲ್ಲಿ ಅದ್ ಬರದು
ಹ್ಮ್ ಅದು ಬರಿಬೇಕಾ
ಎಲ್ಲದಕ್ಕೂ ಸ್ಪೇಸ್ ಮತ್ತೆ ಟೈಮ್ ಮತ್ತ ಇದಲ್ಲ ಅದು ಕಾಂಪ್ಲೆಕ್ಸ್ ಸಿಟಿಗಳ ಬರೀಬೇಕಂತ್ತ ಅದನ
ಹ್ಮ್ ಹ್ಮ್
ಅದು ಅಂತ ಬರ್ದ ಬರಿತಿನಿ ನೋ ಮಾರಾಯ್ ಅವಕ್ಕೆಲ್ಲ ಸುಮ್ಮನೆ ಯಾದಕ್ಕಂಕ ಈಗ ನೋಡಿ ಎಂಟ್ ಕೊಡಬೇಕ ಎಂಟ್ ಟಿ ಅಂಕಗಳು ಇರ್ತಾವ. ಮೊದಲೇ ಆರು ಏಳು ಆರು ಏಳು ಆರು ಏಳು ಅಂತ ತೂಗ್ತಿರ್ತಾರ್ ಅವ್ರು ಎಂಟಕ್ಕೆಂಟು ಯಾರು ಕೊಡೋಲ್ಲ.
ಹ್ಮ
ಅದ್ರ ಸಲಂದ ಇವೆಲ್ಲಾ ಬರ್ದ್ವಿತಿಕ್ಕೂ ಆ ಆರ್ ಏಳ್ನಾಗು ಒಂದ್ ತೆಗಿಬಾರ್ದ್ಂತ್ ನನಗೆ.
ಹ್ಮಞ
ಮತ್ತ ಅದ್ ಯಾವ್ದ್ ಇದು ಮೊದ್ಲೇ ಅ ಇದು ಘಟಕ ಏನಿದೆಲ್ಲ ಅದರಲ್ಲಿ ಬಹಳ ಡೆಫಿನೇಷನ್ಸ್ ಇದೆ ಅದೇ ತಲೆ ತಿನ್ನೋದ್ ಈಗ.
ಅದು ತಿಯರಿ ಪಾರ್ಟ್ ಜಾಸ್ತಿ ಆದೆ ಅದರಲ್ಲಿ.
ಹ್ಮ್ ಇದಂತೂ ಖಡ ಖಂಡಿತವಾಗಿ ಬಂದೇ ಬರ್ತ ಬಿಗ್ ಓ ದೊಡ್ಡ ಓ ದೊಡ್ಡ ಒಮೆಗ ದೊಡ್ಡ ತೀಟ.
ಹ್ಮ್
ಮತ್ತ ಹಾ ಇದೊಂತ್ರ ಬಂದೇ ಬರ್ತಿದ್ದ್ ನೋಡ್ಕೊಂಡ್ ಹೋಗೋದು ಮತ್ತೆ ನೋಡ್ಬೇಕು ಉಳಿಕದು ಏನೇನ್ ಐತಂತ.
ಹ
ಹ ಯಾವ್ದುದು ರೆಡ್ ಮಿ ರೆಡ್ ಮಿ ದೂ ಏನೇನೊ ಐತಲ್ಲ ಹೋ ಮಾರಾಯ್ ಆಗ್ನದ ನೋಡಿಲ್ಲ.
ಹ
ಏ ಇಲ್ಲ ಹ ಓ. ಹಿಂಗ ಕೊಡ್ಬಾರ್ದಲೇ ನನಗ ಒಂದ್ ಬರ್ದು ಒಂದ್ ಬರ್ಲಾರ್ದು ಕೊಡ್ಬಿಟ್ರ ಮತ್ ಮೂರ್ನೇ ಮೂರ್ನೇ ಇದು ಘಟಕ ಅಂತ್ರ ಸರಳದ.
ಹ್ಮ್
ಹ್ಮ್
ಅಲ್ಲ ಇದು ಇದು ಬರಿಬೇಕಾ ಅಲ್ಲ ಈಗ ಇದ್ ಹೆಂಗ್ ಮಾಡ್ತೀರಿ ಅಂದ್ಬಿಟ್ಟು
ಇಏನು
ಅದೇನ ಅಂತಾರಲ್ಲ ಅದು ಇವಾಗ ಫಸ್ಟ್ ಒಂದು ಅರೆ ತಗೊಂಡಿದ್ರಿ ಅದ್ರಲ್ಲಿ ಇದನ್ನ ಕೂಡಸ್ರಿ ಅಂತ ಒಂದಾಗ ಒಂದಾಗ ಬರ್
ಹ ಈಗ ನೋಡಿಗ ಒಂದ ಇದಗ ಒಂದು ಸೆಲೆಕ್ಷನ್ ಶಾರ್ಟ್ ಇಂದ ಉಪಯೋಗಿಸಿ ಇದನ್ನ ಸಾರ್ಟ್ ಮಾಡ್ಯದ ಕೊಡ್ತಾರ
ಹ್ಮ್
ಅವಾಗ ನಾವ್ ಯಾವಾಗ ಜೋಡಿಸಸ್ತಿರ್ತಿೀವಲ್ಲಾ ಹೆಂಗದು ಆ ಐವತ್ತು ಅರವತ್ತು ಎಪ್ಪತ್ತ ಎಂಬತ್ತ್ತುಂಗ ಜೋಡಿಸ್ತಿೀವಲ್ಲಾ
ಹ್ಮ್ ಹ್ಮ್
ಆ ಕುೂಡ್ದು ಎಲ್ಲ ಹಂತ ಹಂತವಾಗಿ ಹಂತ ಹಂತವಾಗಿ ಬರಿೀಬೇಕು ನಾವ್ ಹೆಂಗ ಬರಯಕತಿವತ್ತದನ್ನ
ಹ್ಮ್
ಹ್ಮ್ ಈಗ ಇರ್ಲಿಕ್ಕಂದ್ರ ಈಗ ಅಲ್ಗೋರಿ ತಮ್ಸ್ ಅಷ್ಟ ಕೇಳ್ಬಿಡ್ತಾರ..
ಹ್ಮ್..
ಬರ ಅಲ್ಗೋತ ಕೇಳಿದ್ರ ಇನ್ಸಷನ್ ಶ್ದ ಅ.. ಇ ಉದಾಹರಣೆಗೆ ತಗೋ ರೈಟ್ ಆ್ಯಂಡ್ ಅಲ್ಗೋ ಇತ್ತ ಅಂತ ಕೊಡ್ತಾರೆ ಯಾವದಕ್ಕೆ ಇನ್ಸರ್ಷನ್ ಶಾರಟಿಕ್ ಬರಿ ಅಂತಾರ.
ಹೌದು
ಅವಾಗ ಏನ್ ಮಾಡೋದು ಹಂತ ಹಂತವಾಗಿ ಹಂತ ಹಂತವಾಗಿ ಅದು ಅಲಗುರಿ ತೊ್ ಬರದು ಅದಕ್ಕೆ ಸಮಯ ಇಟ್ಟು ತಗೊಳುತ್ತೆ ಮತ್ತೆ ಆದು ಜಾಗೆ ತೊಳತದ ಬರದಕೇಶ ಬರದ್ರು ಸಾಕು
ಹ್ಮ್
ಹ ನನಗನ್ಸುಮಟ್ಟಿಗೆ ಮೊದಲನೇ ಘಟಕ ಮ ಇದ ಯಾವ್ದ ಇದು ನಾಲ್ಕನೇ ಅದು.. ನೀವೆರಡು ತಲೆ ತಿನ್ನೋದು ತಲೆ ತಿನ್ನೋದಂದ್ರೆ ಎಲ್ಲ ಸರಳ ಇದೆ ತಿಳ್ಕೊಳಕೆ. ಬರಯೋದಕ್ಕೆ ಕಠಿಣ ಆಗದ ಅಂದ್ರೆ ಎಲ್ಲ ಹಂತ ಹಂತವಾಗಿ ಬರಿಬೇಕಲ್ಲ.
ಹೌದು..
ಮತ್ತ ಊಟ ಆಯ್ತಲ್ಲ.
ಹಓ ನಾಷ್ಟ ಇವಾಗ್ಲೇ ಆಯ್ತು.
ನೀ ನಿಮ್ಮ ಅಣ್ಣನ ಮನೆಗಾರ ಹೋಗೊಂಡು ಬಂದ್ ಹೋ ಮರ ನಾ ಇಲ್ಲಿ ಎಲ್ಲ ಸ್ನಾನ ಮಾಡಿ ಹೋಗಿದ್ದೀನ..
ಹ್ಮ್
ಆ ಡಬ್ಬರಿ ಇರುತ್ತ ಗೊತ್ತು ಅನ್ನ ಹಾಕಿದ್ದ
ಹಾ
ತಗದುಪಟ್ಟವರ ಇಬ ನಾಳಲ್ಲ ಹೊರ್ಗೂ ತಿನ್ಬೇಕಕ್ ಅನ್ಕೊಂಡೆ ಬೇಸ್ರ ಈಗ ಎಲ್ಲಿ ೂಗುದತ್ತ
ಇನ್ನೇನ್ ಇನ್ನು ಊಟ ಮಾಡೋ ಟೈಮೆ ಆಯ್ತು..
ಅದ್ಕೆ ಸ ಗಪ್ ಕುತಿದಿನಿ ಈಗ ಯಾರಿಗಾರ ಒಂಬತ್ತು
ಒಂಬತ್ ಗಂಟೆಗೆ ಎದ್ದ ಇದ್ರೆ ಇಷ್ಟೊತ್ತು ಬೇಕಾ ನಿನಗೆ ಬರೆ ಸ್ನಾನ ಮಾಡಿ
ಏ ಹತ್ತಕ್ಕ ಸ್ನಾನ ಮಾಡಿನಿ ಹತ್ತ ಅನಕ್ ಇಟ್ಟಲ್ಲೆ ಹತ್ತುಕ್ಕ ಹೋದೇ ಇಲ್ಲ ಹ ಈಗ ಯಾರಿಗ್ಯಾರ ಕಿಶೋರ್ ಗೆ ಕರ್ಕೊಂಡ್ ಹೋಗಬೇಕಂದ್ರೆ ನಾವು ಅಲ್ಲಿ ಹೋಗಣ ಮಾತ್ತ ಇದು ದುಡ್ಡ ಅಷ್ಟಲ್ಲ ಹ ಹ
ಹ್ಮ್ ಹ್ಮ್
ಮತ್ತ ಹಾ ನೋಡಮ್ ತಡಿರಿ ನಾಳೆ ಏನಾಗ್ತದ ನಾಳದೊಂದು ಚೆನ್ನಾಗ ಹೋಯ್ತಾ ತಿಳ್ಕೊ ಪರೀಕ್ಷೆ ಮತ್ತ ಮುಂದ ಅದೇ ಹೇಳಿದ್ನಲ್ಲಾ ಬರೆಯೊದಕ್ಕ ಒಂದು ಉತ್ಸಾಹ ಉತ್ಸಾಹಕರ ಆಗಿ ಇರ್ತವಿ
ಹ್ಮ್ ಹ್ಮ್ ಹ್ಮ್
ಹ
ಇವರದ್ ವಿಟಿ ಅದು ಪರವಾಗಿಲ್ಲ ಅನ್ಸತ್ ನಮ್ಕಿಂತ ನೋಡೋದಾದ್ರೆ
ಇನ್ನೊಂದು ಏನ್ ಗೊತ್ತಾ ಅಣ್ಣ ಅವ್ರಿಗೆ ನಮ್ಗೆ ಎರಡು ಅಂಕಗಳ ಹತ್ತು ಪ್ರಶ್ನೆಗಳು ಮೊದ್ಲೆ ಕೊಟ್ಟ ಬಿಡ್ತಾರಲ ಇವ್ರಿಗಿ ಹಂಗಿಲ್ಲ ಅಲ್ಲಿ
ಎಂಟು ಎಂಟು ನಾಕು ಕೊಡ್ತಾರ ಅವ್ರಿಗೆ
ಹ್ಮ ಎಂಟು ಎಂಟು ನಾಕು ಹ್ಮ್
ಎಂಟು ಎಂಟ ನಾಕ ಯೇ ಹಂಗಿಲ್ಲ ಅವ್ರ್ ದು ಹತ್ತು ಏಯ್ ಅವ್ರ್ ದ ಹೆಂಗೊ ಬ್ರೊ ಅವರದು ಹೆಂಗ್ ಗೊತ್ತಾ ಹತ್ತು ಆರು ನಾಲ್ಕು ಹಂಗ ಕೊಡ್ತಾರೆ
ಇಲ್ಲ ಇಲ್ಲ ಆಪ ಆ ಇದು ಅ ಇ ಪ್ರಶ್ನೆ ಪತ್ರಿಕೆ ನನ್ನ ಹತ್ರನೆ ಇದೆ
ಹ್ಮ
ಅವ್ರಿಗೆ ಎಂಟು ಎಂಟು ನಾಲ್ಕು ಕೊಟ್ಟಾರ ಎಷ್ಟು ಘಟಕಗಳಿಗೆ ಮೂರು ಘಟಕಗಳಿಗೆ ಎಂಟು ಎಂಟು ನಾಕು ಕೊಟ್ಟಾರ
ಹ್ಮ್
ಎರಡು ಘಟಕಗಳಿಗೆ ಹತ್ತು ಹತ್ತು ಕೊಟ್ಟರಿಂಗ್
ಹ್ಮ್್ಮ
ಇಲ್ಲ ಇಲ್ಲ ಹಾ ಹಾ ಹಂಗೆ ಒಮ್ಮೆಮ್ಮೆ ಎಂಟುಂುಾ ಕೊಡ್ತ ಇಲ್ಲಕ್ಕ ಹತ್ ಕೊಡ್ತಾರೆ ಹಿಂಗ ಕೊ್ರರಿಏನ ಗೊಾ
ಹ್ಮ್
ನಾವು ಉಪಯೋಗ ಏನು ಯಾವ್ದ ಪ್ರಾಮುಖ್ಯತೆ ಕೊಡಬೇಕು ಯಾಕಂದ್ರೆ ದೊಡ್ಡ ದೊಡ್ಡ ಕ್ವಶನ್ೇ ಬರ್ತವೆ ನಾಲ್ಕು ಇಲ್ಲ ಎಂಟು ಅಂಕಗಳಿಗೆ ಅಂದ್ರೆ
ಹ್ಮ್
ಅವಾಗ ನಾವವು ಈ ಸಣ್ಣ ಸಣ್ಣ ನೋಡ್ಕೊಳ್ಳೋದು ತಪ್ಪು ತಪ್ಪಾ ಈ ಡೆಫಿನೇಷನ್ ನೋಡ್ದ ಅದು ನೋಡ್ದೇವಿ ಎಲ್ಲ ತಪ್ಪು ಹೋ ಹ
ಹ್ಮ್
ಈಗಲ್ಲ ದ್ಕೊಂಡ್ ಹೋಗ್ಬೇಕಪ್ಪ ಮಾಡದ ಏನಿಲ್ಲಲ್ಲ
ಹ್ಮ್
ನೋಡ್ಬಕ್ ಏನಾಗತಣ
ನಾಳೆ ಎಷ್ಟೊದಗಿರೋದು
ಎರಡು ಗಂಟೆಗೆ ಅಲ್ಲ ಮತ್ತೆ ಆಟ್ಟಕ್ಕ
ಅಷ್ಟ
ಏ ನಾವೆ ಮತ್ತತ್ ಪ್ರವಾಸಕ್ಕೆ ಹೋಗೋರದ ಬಗ್ಗೆ ನಿರ್ಧಾರ ಏನು ಇದು ಮಾತಾಡ ಮೇನ್ ಮತ್ತೆ
ಅದೇ ಹೊಸ ಮಾತಾಡುದ್ರಲ್ಲ ಮತ್ತೆ ಅದೇ ರೀ ಬಿ
ಹ
ಅದಿನ್ನೇ ಒಂದ್ ತಾಸ ಮಾತಾಡಿದ್ರು
ಹ ಅಲ್ಲ ಅವ ಇಸ ಘಟಕದವ ನಿಂಗ ಜಾಸ್ತಿ ಹತ್ತರವಾಗಿರುವ ಏನೋ ಗೆಳೆಯನ್ನಗ
ಹಾ ಇಲ್ಲೇ ಬಾಜಿಗೆ ಇದೇನ ನಾ.
ಏ ಯಾರಂದ್ಯಾ.
ಅವನಾ.
ಬಾಸ್ಕೆಟ್ ಬಾಲ್ ಆಡಕ್ ಬರ್ತಾನಂದಲ್ಲ.
ಏ ಇಲ್ಲ ಇಲ್ಲ ಇಲ್ಲ. ಅವನು ಬಸ್ನಲ್ಲಿ ಹೋಗೋವಾಗ ಒಂದ್ ದಿವ್ಸ ಏನೋ ಪರಿಚಯ ಆಗಿರೋದು.
ಹಂಗ.
ಹಾ.
ಆದ್ರೂ ಏನೋಪ್ಪ ಮಣ್ಣದು ಉರಿತು ಸ್ವಲ್ಪ.
ಏ ಇಲ್ಲ ಅವ್ನ ಅಂತ ಗೊತ್ತಿದ್ದಿಲ್ಲ ಅಲ್ಲೋ ನೀವು ಬರೀ ಅವ್ನ್ ಹೆಸರು ಕರೀತಾ ಇದ್ರ ನಂಗ ಅವಂದ್ ಹೆಸರು ಗೊತ್ತ. ತ್ತಿಲ್ಲ ಬಸ್ಸಲ್ಲಿ ಪರಿಚಯ ಆಗಿರೋನಲ್ಲಾ.
ಹಾ.
ಹೆಸರು ಗೊತ್ತಿದ್ದಿಲ್ಲ ಮೊನ್ನೆ ಅವನ್ ನೋಡಿದ್ಮೇಲ್ ನನ್ಗೆ ಇದಾಯ್ತು ಗುಡ್ತಿಡ್ದ ಅವನ್ನ.
ಸರಿ ಹೋಗ್ಲ್ಲ ಬಿಡು ಈಗ ಹಾರೋಗಿದ್ ಪಾರಿವಾಳ ಅವ ಎಲ್ಲ ಏ ಮಾಡೋದಕ್ ಬರ್ಲಾ. ಸುಮನೆ ಅಭ್ಯಾಸ ಮಾಡ ಬೇಕ್ ಮತ್ತೆನ್.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
ಸರಿ ಇಡ್ಲಾ.
ಹಾ ಸರಿ. . ಹಲೋ.